ಹಲೋ
ಹಾ ಕೇಳ್ತಿದ್ದ ಸರ್ ಅಲೋ ಸರ್ ಯಾವೂ ನಿಮ್ದು
ನಂದು ಕೊಳ್ಳೇಗಾಲ
ಹಾ ನಮ್ದು ಬಂದು ಇಲ್ಲೆ ಸರಿ ಏನ್ ಮಾಡ್ತೀರಾ
ಊಟ ಮಾಡ್ಬಿಟ್ಟು ಕೂತಿ ಕೂತಿದೀನಿ
ಹಾ
ಸಾರ್ ನಾನು ಸ್ವಲ್ಪ ನಾನ್ ಸ್ವಲ್ಪ ಹೆಂಗ ಮಾಡದು ಹೇಳ್ ಕೊಡಿ ಸರ್. ನಾನ್ ವೆಜ್ ಹಾ
ಹ್ಮ ಹ್ಮ್ ಓ
ಬಸ್ ಅಭ್ಯಾಸ ಎಲ್ಲ ನೀವು ಬಿರಿಯಾನಿ ಚೆನ್ನಾಗ್ ಮಾಡ್ತಿರಿ
ನಿ ರೆಸಿಪಿ ಗ್ರೇವಿ ಬೇಕಂದ್ರೆ ಸ ಸರ್ ನಾಟಿ ಸ್ಟೈಲ್ ಎಲ್ಲಿ ಮಾಡ ಸರ್
ಗ್ರೇವಿನೆ ಹೇಳ್ ಕೊಡಿ ಸರ್
ಸರ್ ಎಷ್ಟ ಜನ ನೀವು.
ನಮ್ ಐದ್ ಜನಕ್ಕೆ
ಐ ಜನಕ್ಕ ಸ ಒಂದು ಎರಡು ಕೆಜಿ ಚಿಕನ್ ಇತ್ಬಟ್ಟ ಸರ್
ಹಾ ಹಾ ಒಂದು ಇದಿಟ್ಕೊಳ್ಳಿ ಪಾತ್ರೆ
ಹ್ಮ್.
ಎನೆ ಕೊಳ. ಹಾಸ ಅ ಕೊತುಂಬಾರಿ ಸೊಪ್ಪು. ಅಲ್ಲಿ ಹಾಕೊಂಡು ಎಡಜ್ ಮಾಡ್ಕೊಡಿ. ಆಮೇಲೆ. ಟಮಾಟೋ ಸೊಪಾ ಹಾಕೊಳಿ.
ಹ್ಮ್
ಹಕಂಟ ಸ
ಹ್ಮ್ ಹ್ಮ್ ಹ್ಮ್
ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳಿ ಸ್ವಲ್ಪ.
ಹ್ಮ್.
ಹಂಗಾದ್ರೆ ಇದು ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡ್ಬಿಡ್ತದಲ್ಲ ಹ ಅದು ಅದ ಹಾಕೊಳ್ಳಿ ಸ ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ ಎಲ್ಲಾ ಮಿಕ್ಸ್ ಮಾಡಿ ಸರ್ ಸ್ವಲ್ಪ. ಮೀಡಿಯಂ ಗೆ ರಸ್ಮ. ಹ ಇದೆಲ್ಲ ಇಟ್ಕೊಂಡು ಮಿಕ್ಸ್ ಮಾಡಿ.
ಹ್ಞ.
ಒಂದ ಇಪ್ಪತ್ತು ನಿಮಿಷ ತನಗೆ ಇರ್ಲಿ ಸರ್ ಸ್ವಲ್ಪ ಕಳರ್ ಬರ್ಲಿ ಇರ್ಲಿ
ಹ್ಮ್.
ಅಂದ್ಮೇಲೆ ನೀವು ಚನ್ನ ಬೇಯಸ್ಬಿಟ್ಟು ಚಿಕನ್. ಚಿಕನ್ ಚೆನ್ನಾಗಿ ವಸ್ ಮಾಡ್ಕೊಿ ಸರ್.
ಹ್ಮ್ ಹ್ಮ್ ಹ್ಮ್ ಹ್ಮ್.
ಇದು ನಾ ನಾಟ ಕೊಳ್ಳಿನಾ. ಫಾರಂ ಕೋಳಿನ ಸರ್
ನಾಟಿಕೋಳಿ ನಾಟಿಕೋಳಿ.
ನಾಟಿಕಳ ಅಂದ್ರೆ ಫಸ್ಟ್ ಕಟ್ ಮಾಡಕೊಳ್ಳುಸ ಹೆಂಗ ಜೀವಂತವಿದ ಸೈತ ಅದು.
ಹಾ ನೀವಲ್ಲ ಕಟ್ ಮಾಡಿದ್ದೀರಾ.
ಹ.
ಸ್ವಲ್ಪ ಅದು ಸತೆ ಜೊತೆ ಹಾ. ಏ ಪುಡಿ ಹಾಕು. ಉ ಕೊಂಡ ಎಲ್ಲ ಸವಲುಪಡಿ ಸರ್ ಕ್ಲೀನಾಗಿ.
ಹ್ಮ
ಸ್ವಲ್ಪ ಬೇರೆ ಲೇಟೆಗತ್ತದೆ ಆಗ್ತದ ನಾಟಿಲ್ವಾ
ಹ್ಮ್.
ಹಾ ಹಾಕ್ಬಿಟ್ಟು ಒಂದ್ ಹತ್ತು ನಿಮ್ಸ ಕುಕ್ಕರ್ ಬೇಯಿಸಬಿಡಿ ಸರ್ ಇದು ಉಪ್ಪು ಹಾಕ್ಬಿಟ್ಟ ವಾಸನಾ ಉಪ್ಪು.
ಹ್ಮ್.
ಸ್ವಲ್ಪ ಬೇ ಸ್ವಲ್ಪ ಲೇಟ್ದೆ ಆಗ್ತದೆ. ಈ ಕಡೆ ನಾವು ಮಾಡಿದ್ ಮಸಾಲೆ ಎಲ್ಲ ಸ್ವಲ್ಪ ಕುದಿಲಿ ಚೆನ್ನಾಗ್ ಬರ್ಲಿ
ಹ್ಮ್
ಆಮೇಲೆ ಚಿಕನ್ ಆಕ್ಬಿಡಿ ಸ
ಚಿಕನ್ ಹಾಕ್ಬಿಟ್ಟು ಫುಲ್ಲು ಫ್ರೈ ಮಾಡದ.
ಹಾ ಚಿಕನ್ ಆದ್ಮೇಲೆ ಇದು ಚಿಕನ್ ಮಸಾಲೆ ಇದೆಲ್ಲ ಅದಕಿ ಆಮೇಲೆ ಹ್ಮ್
ಹ್ಮ್
ಚೆನ್ನಾಗಿ ಇದ ಬೇಯ್ಲಿ ಸರ್
ಒಂದ್ ಹತ್ತು ನಿಮಿಷ ಚೆನ್ನಾಗದೆ ಬೇಯ್ಲಿ.
ಹ್ಮ್
ಆಮೇಲೆ ನೀವು ಎಷ್ಟು ಬೇಕಷ್ಟು ನೀರ್ ಹಾಕೊಳ್ಳಿ.
ಹ್ಮ್
ಅದು ಸ್ವಲ್ಪ ನೀರು ಒಂದ್ ಮೂರ್ ಸರ್ತಿ ಆಗಿ ಸರ್ ಮೇಗೆಲ್ಲ ಒಂದೇ ಬೇಯಲ್ಲ.
ಹ್ಮ್.
ಹ್ಮ ಹ್ಮ.
ಬೇಕ್ ಲೇ. ಅಷ್ಟ್ ಚೆನ್ನಾಗಿ ಚೆನ್ನಾಗ್ ಬರ್ತ್ಇಲ್ ನೋಡಿ ಸಾರ್ ನೀವು. ಸ್ವಲ್ಪ ನೀರಲ್ ಇದಾದ್ಮೇಲೆ ಇನ್ನೊಂದ್ ನೆನಪಾಗ್ ಫಷ್ಟು ಪಕೋಡ ಹಾಕಿ ಇಳ್ಸ್ ಬಿಡಿ ಕೆಳಕ್
ಹ್ಮ.
ನಂಗೆ ಸ್ವಲ್ಪ ಬಿರ್ಯಾನಿ ಮಾಡದ್ ಸ್ವಲ್ಪ ಹೆಂಗ್ ಅಂತ ಹೇಳ್ಕೊಡಿ ಸಾರ್ ನೀವು.
ಮಾಮುಲ್ ನೀವು ಬಿರ್ಯಾನಿಗೇ ಸ್ವಲ್ಪ ದೊಡ್ ಪೀಸ್ ಆಗೇ ಕಟ್ ಮಾಡ್ಸ್ತಿವಿ.
ಹಾ.
ನಾಟಿಕಾಳಿನ ಇಲ್ಲಾ
ಹಾ ಬಾಯ್ಲರ್
ಬಾಯ್ಲರಾ, ಬಾಯ್ಲರ್ ಆಗಿದ್ರೆ ನೀವೇನು ಮಾಡ್ಬೇಡಿ ಹಂಗೆ ಫಸ್ಟ್ ಎಣ್ಣೆ ಹಾಕ್ಬಿಟ್ಟು ಆ ಸಾಸು ಕರ್ಬೇವು ಈರುಳ್ಳಿ ಹ್ಮ ಸ್ವಲ್ಪ ಹಾ ಮೆಣಸಕಾಯಿ ಎಲ್ಲಾ ಹಾಕುದ್ರೇ ಚೆನ್ನಹೋಗತ್ತೆ ಮ್ಮ ಅದಕ ಅದು ಹುರ್ಕೊಳ್ಳಿ ಆಮೇಲೆ ಟಮೊಟೋನ ಒಂದು ಅರ್ಧಕ್ಕೆ ಹಾ ಒಂದು. ಇನ್ನೂರ್ ಗ್ರಾಮ್ ಟೊಮೊಟೋನ ಪೀಸ್ ಮಾಡಿ ಹಾಕಬೇಕು ಅಪ್ಪಟ ಸುಳ್ಳು ಅಷ್ಟೇ ಈರುಳ್ಳಿ ಕಲರ್ ಬರ ಬ್ರೌನ್ ಕಲರ್ ಬರ ಗಂಟ ಇಟ್ಟೀರೀ ಬ್ರೌನ್ ಕಲರ್ ಬಂದ್ಮೇಲೆ ನೀವು ಅಮೆಲ್ ಬೇಕಾದ್ರೆ ಹ ಟಮೋಟಾ ಒಟ್ಟು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಏನ್ ಮಾಡಿ ಸ್ವಲ್ಪ ನೀರ ಹಾಕಿ. ನಿರ್ಹಾಕ್ಬಿಟ್ಟು ಬಾನ್. ರಿಕ್ವೆಸ್ಟ್
ಹ ಓಕೆ ಸರ್
ಹಾಕೊಂಡು ಚೆನ್ನಾಗಿ ಸ್ವಲ್ಪ ಉರಿಯ ಗಂಟ ಬಿಡಿ ಆ ನೀರ್ ಹಾಕ್ಬಿಟ್ಟು ಏನ್ ಮಾಡಿ ಅದಕ್ಕೆ ಚಿಕನ್ ಕಟ್ ಮಾಡಿರ. ಎಲ ಹಾಕ್ಬಡಿ ಹಾಕ್ಬಿಟ್ಟ ಆಮೇಲೆ ಏನ್ ಮಾಡಿ ಸ್ವಲ್ಪ ಹೊತ್ತ ಆ ರೈಸ್ ಹಾಕಿದ್ರೆ ರೈಸ್ ಸ್ವಲ್ಪ ಉಣಿಯಕ್ ಮುಂಚೆನೆ ಆಯ್ತ ಉಣಿಯಾಕ್ ಬಿಡಬೇಡಿ ಅದಕ್ಕೆ ಸಾಕಷ್ಟ ಬಿರಿಯಾನಿ ಪೌಡರು ಬಿರಿಯಾನಿ ಪೌಡರು ಅದು ಅಂಗಡಿಲ್ಲೇ ಸಿಗ್ತದೆ ಕೇಳಿ ಅವ್ರಿಗೆ ಕೊಡತ್ತಾರೆ ಬಿರಿಯಾನಿ ಐಟಮ್ ಅಂದ್ರೆ.
ಹಾ....
ಅದನ್ನೆಲ್ಲ ಇಸ್ಕೊಳ್ಳಿ ಹಾ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದ್ರಲ್ಲಿ ರೈಸನ್ ಹಾ ನಿಮಗೆ ಚೆನ್ನಾಗ್ ಬೇಕು ಅಂದ್ರೆ ಅ ಯಾವ್ದದ್ದು ಬಾಸುಮತಿ ರೈಸ್ ಬಾಸುಮತಿ ರೈಸ್ ಇದ್ರೆ ಹಾಕಲಿ
ಹಾ ಅದಸ ಅ ಸ್ವಲ್ಪ ಕಾಸ್ಟ್ಲಿ ಸರ್ ಸ್ವಲ್ಪ ಕಡಿಮೆ ಇರೋದ ಇಲ್ಲ ಸರ್
ಡೆನ್ ಮಾಡಕ್ಕ ಆಗಲ್ಲ ಏನ್ ಒಂದ ದಿನ ತಿನ್ನಕ್ಕೆ ಕೆಏನ್ ಕೆಜಿ ನೂರ ಅರವತ್ತು ರೂಪಾಯಿ ಬರುತ್ತೇ
ಹಾ ಹೊತ್ ಹೊತ್ಗ್ ನೀರ್
ಹ್ಮ್ ಇರಗಂಟ ತಿನ್ಬೇಕು ಎಂಜಾಯ್ ಮಾಡ್ಬೇಕು
ಫಸನ್ ಕರಸ್ತಾರ್ ಇವ್ರು.
ಹ್ಮು. ಆಮೇಲ್ ಏನ್ ಮಾಡಿ ಚಾ ಬೇಯಕ್ ಬಿಟ್ಬುಡಿ.
ಸೇರ್ಕೊಳೋದು ನಾವೇ ತಾನೆ?
ಹ್ಮು ರೇಟ್ ಇದೆ ಅಲ್ಲಿ ನೀವೇ ತಿನ್ನಿ ನೀವ್ ಚ್ ಫಷ್ಟ್ ಚನ್ನಾಗಿದ್ರೇನೆ ಆಮೇಲ್ ಬೇರೆವ್ರು.
ಹಾ ನೀವೂ ಮಾತಾಡ್ದೆನೆ ನೀವೊಂದ್ ಇದ್ ಮಾಡ್ಬಿಡಿ ಚೆಕ್ ಹಾಕ್ಬಿಡಿ ಸಾರ್ ನೀವು, ಹಾ
ಕೆಲ್ಸತಲ್ಲಾ ಇಲ್ ನಮ್ಗೆ ಇಲ್ಲಿ ಬೇರೆ ಕೆಲಸಗಳ್ ಐದಾವ್ ಹೋಗ್ಬೇಕು
ಇದು ಮೋಟಲ್ ಮ್ಯಾನೇಜ್ಮೆಂಟ್ ಎತ್ಕೊಳಿ ಸಾರ್ ನೀವು.
ಹ್ಮ್.
ನಮ್ ಫ್ರೆಂಡ್ ಒಬ್ರು ಇದಾರೆ ಹೇಳ್ಲಾ ಮಾಡ್ತೀರಾ?
ಹ್ಮ ಮಾಡ್ತಿದ್ದಾರೆ.
ಆಯ್ತ್ ಇವಾಗ ಏನ್ ಓದ್ತಿದ್ದಿರ್ ನೀವು?
ಡಿಗ್ರೀ.
ಹಾ. ಮನೇಲಿನ್ನೇನ್ ಸಮಸ್ಯೆ ಇದೇನಾ? ಓದಿ
ಹ್ಮು.
ಬನ್ನಿ ಸಾರ್. ಬಂದ್ ನಾನ್ ಒಂದ್ ದಿನ ಇ ಟ್ರೈ ಮಾಡಿ
ಹ್ಮು.
ಬರ್ಬೋದ್ ತಾನೆ ದೂರ ಏನ್ ಇಲ್ವಲ್ಲ.
ಹ್ಮೂ.
ಬಂದ್ ನೋಡ್ಕೊಂಡ್ ಹೋಗಿ
ಹ್ಮು.
ಹ.
ನೀ ಬರುವಾಗ ಐದ್ ಸಾವ್ರ ಹೇಳ್ಬುಟ್ ಬನ್ನಿ, ನೋಡಮ್ಮ ಸರಿನಾ? ಅದೇ ಬೆಗಾಲಿ ಅದು ಸೇರಿಸು
ಹ್ಮ ಹಾ
ಓಕೆನಾ
ಹಾ ಓಕೆ ಓೆ
ಬನ್ನಿ ಬನ್ನಿ ಒಂದ್ ದಿನ ಬಂದ್ ನೋಡ್ಕೊಂಡ ಹೋಗಿ ಅದ ಏನ ಕಳಜಾಸನ ಅನುಭವತ ಕ್ಕರ್ದ ಕೇಳ್ಬು ನಂಬ ಕೊಡತ ಸಮ ತನಿವ
ಹ್ಮ್
ಸರಿನಾ
ನಿಗೆ ಕಾಲೇಜು ಲ್ಲ ಪರವಾಗಿಲ್ವಾ ಫೇಜ್ಂದು
ಸರ್ ನಮ್ದಾ ನಾವು ಕಾಲೇಜಲ್ಲಿ ಕೆಲ್ಸ ಮಾಡ್ತೀವಿ ಸರ್ ಇವಾಗ
ಕಾಲಿಿಕೇಲ್ಟಲದು
ಓಹ ನಿಮ್ಗ ಸರ ದೊಡ್ ಕಾಲಜು ಸರ್ ಅದು
ಹ್ಮ ಫೀಸ್ ಜಾಸ್ತಿ ಬರುತ್ತಾ
ಅನ್ ನೋಡ್ಕೊಂಬನ್ನಿ ಸರ್ ಎಷ್ಟಾದ್ರರು ಪರವಾಗಿಲ್ಲ ವೋದುಸ್ತಿವಿ ನಾವು ನಮ ಚಾರಿಟ ಇದೆ ಸರ್ ವಾ
ಹ್ಮ್
ಅದ ಯಾರ್ು ಗೊತ್ತಾಗಲ್ಲ ಸರ್ ಅದು ಈ ಸ್ವಲ್ಪ ಇದಾಗಿದಾರಲ್ಲ ಡುಡಿಲ್ಲ ಬರ ಹತ್ರ ಏರ್ಪಡ್ತಿದ್ವಿ
ಹಾ ಹಾ ಸರಿ ಸರಿ
ಹ್ಮ ಬಂದ ನೋಡಿ ಸರ್ ನಿಮ್ಗೆ ಹೋದಾಗ ಸಮಸ್ಯೆಲ್ಲನ ಇದ ಮಾಡ್ಕೊಬೇಡಿ
ಹ್ಞ
ಸರಿಾ
ಹಾ ಸರಿ ಸರಿ ಆಯ್ತು
ಾವತ್ ಬರ್ತೀರಿಲ್ಲಿ ಸ ಸ್ಕ್ಯಾಮ್ ಅಂತ ತಿರ್ಕೋಬೇಡಿ ಸರ್ ಏನ್ ಸ್ಕ್ಯಾಮ್ ಅಲ್ಲ
ಹ್ಮ್ ಗೊತ್ತಾಯ್ತು ಗೊತ್ತಾಯ್ತು
ಹಾ ಒಬ್ಬೊೊರು ಮಳೆ ತಪ್ಪದು ಸರ್ ನಾ ಅವೇ ಯಾವ್ದು ಹೇಳಿದ್ರು ತಪ್ಪ ತಿಳ್ಕೊಳ್ತರ ಸರ್
ಹ್ಮ್ ಹ್ಮ್
ಒಬ್ಬೊಬ್ರು ತಪ್ಪ ತಪ್ಪ ಇದಾಗ್ ಮಾಡ್ಬಿಟ್ಟ ನಮ್ಮ ಮನಸ್ಸ ಹಾಕ್ಬಿಡ್ತಾರೆ ಸರ್. ಇವಾಗ ನಾವು ನೀವ ಮಾತಾಡ್ತೀರ ಬೇರೆವ್ರ್ಗ್ ಫೋನ್ ಕಟ್ ಕೆಲು ಸರ್ ಇಷ್ಟತ್ಗೆ.
ಹಾ
ಅವ್ರ ಇಂಗ್ಲೀಷು ನಾಲೆಡ್ಜ್ ಎಲ್ಲ ಅವರೆ ಕೊಡ್ತಾರ್ ಗ್ರಾಮರ್ ಎಲ್ಲ
ಹ್ಮ.
ಏನ್ ಸರ್ ಬನ್ನಿ ಸರ್ ನೋಡ್ಕೊಳಮ
ಹಾ ಹ್ಮ ಬರಿ ಸರಿ ಆಯ್ತು. ಹ್ಮ್
ಸರಿ ಸರ್ ಇನ್ನು ಹ ಹಾ ಆ ನೀವಿರ ತನ್ಕನು ಮಾಡ್ ಸರಿ ತನಕ
ಹ್ಮ್ ಒಳ್ಳೇದಾಗ್ಲಿ ಎಲ್ಲಾರಿಗು ಇದಿ ತರ ಹೆಲ್ಪ್ ಮಾಡಿ ಬಡವ್ರನ ಸ್ವಲ್ಪ ಮ ಮೇಲೆ ಎತ್ಸಿ.
ಹ ಸರಿ ಮಾಡ್ತೀನ್
ಹ್ಮ್
ಬಡ ಬಿಡಲ್ಲ ಸರ್ ಸರ್ ನಮಗೆ ರೈತರು ಬಡವ್ರು ಇಲ್ಲ ಅಂದ್ರೆ ಸರ್ ಬಡವ್ರೆಲ್ಲ ರೈತ್ರೇ ಸರ್.
ಹ್ಮ್
ಎಲ್ಲ ಬಡವರೆಲ್ಲ ರೈ
ಹ್ಮ್ ಮೆ ಹೆಂಗೆ ಎಲ್ಪ್ ಮಾಡ್ತೀರಿ ಒಳ್ಳೇದಾಗ್ಲಿ ಇನ್ನೊಂದಿನ ನೋಡೋಣ.
ಸ ಫೋನ್ ಮಾಡಿ ಸರ್ ನನ್ ನಂಬರ್ ಗೆ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್.
ಹ್ಮ್ ಹ್ಮ್